ಆಯ್ತುಡ ತಿಂಡಿ. ನಂದ ಆಯ್ತು ಕೂಡ ಏನ್ ಮಾಡ್ತಿದ್ದಿದೆ.
ಎಸು ಮಯಸ್ತೀನಿ.
ಯಲ್ಲಿ ಕಾಲೇಜು ಸಿಟ್ ಸಿಗ್ನೇಯಿಲ್ಲ ಬೆಳ್ಳಿ.
ಕಾಲೇಜು ಬರ್ನಿಲ್ಲ ಇವತ್ತು ನಾಳೆ ಬರ್ಬೇಕು.
ಹಾ ಬಸ್ ಸಿಕ್ಲಿಲ್ಲ ಇವತ್ತು ಬಾರಕ ಆಗಿಲ್ಲ
ಹ ಕಾಲೇಜ್ಗೆ ಬರ್ನಿಲ್ಲ ಅಂತ
ನಾಳೆ ನಾಳಿದ್ದ ಬತೀನಿ.
ಹಾ
ಒಟ್ಟಿಗೆ ಆಗದ ಫೋನ್ ಮಾಡ್ತೀನಿ . ಈಗ ಹ ಆಯ್ತು ಈಗ ಓಪನ್ ಪಾಠ ಗೀಠ ಮಾಡಲ್ಲ ಹೋಗೋದ್ ಸುಮ್ಮ್ನ.
ಹಾ ಅಂತೇನ ಹ ನಾನು ಯಾಕ ಬರ್ನಿಲ್ವಲ. ಬತ್ನಿಯನ್ನ ನಾನ್ ಇಲ್ಲಿ ಕಾಯ್ಕೊಂಡಿದಿ. ಅನ್ಕೊಂಡು ನೀ ನಾನು ಹೋಗಿದ್ ಬಂದಿ. ಹ್ಮ್ ಹ್ಮ ಅದೇಏನ್ ಮಾಡಿದ್ರು ಯನು ಸುಮ್ನೆ ಅದೇ ಕ್ಲಾಸ್ ಮು ಕುಣಸ್ರು ಆ ಹೇಳಿದ್ರು ಅಷ್ಟ. ಇನ್ ಬಿಡು ಇನ್ ಏನ್ ಹೇಳದು ಆ ಅಂದ್ರೆ. ಜಾಸ್ತಿ ಜನ ಜಾಸ್ತಿ ಹುಡುಗರು ಬಂದಿತಿಲ್ಲ ಸ್ವಲ್ಪ ಜನ ಬಂದಿದ್ರು ಅದಕ ನೀ ಪೋನ್ ಮಾಡಿದ್
ಹ್ಮ್ ಕೆಲ್ಸ ಇತ್ತು ಬರ್ನಿಲ್ಲ. ನಾಳೆ ಇನ್ನೊಂದು ಎರಡು ದಿನ ಬರ್ಬೇಕು ಹ್ಮ್ ತಿಂಡಿ ಚಿತ್ರನ್ನ ಮಾಡಿತ್ತು.
ತಿಂಡಾನೋ ದಿನಾ ಹತನೆಯ ದಿನ
ಅಷ್ಟ ಈ ನಾವು ಎಲ್ಗು ಹೋದ್ಗಿದಂಗ ಆಂಗಿಲ್ಲ ಎಲ್ಗೂ ಮಾಡಂಗಿಲ್ಲ.
ಹ್ಮ್ ಊರ್ಗಡೆ ಮಳೆಗಡೆ ಎಲ್ಲೂಡ.
ಮಳೆ ಮಳೆ ಹೊಯ್ತಿಲ್ಲ ಇದು.
ಹಾ ಅದಂದು ಅದಕ್ಕ ಏನ ನಮೂಲ್ಲ ಕೂಡ ತ ಉದ್ದ ಉದ್ದ ಕೇಳಡತಕ ಮಳ ಅವ ಗೊತ್ತಾ ಅಳ್ ಬರತ್ರ.
ಹಾ ನಮ್ಮೂರ ಅದ್ಮ್ಯಾ ಹ ನಮ್ಮೂರದ್ ಮಾರ್ನಂಗ ಒಂದು ಹೋಯ್ತು. ಅದೇ ನಮ್ಗೋಯ್ತು
ಆಗೋಯ್ತೇನೋ ಹಾ ಇನ್ನೇನ್ ಮಾಡೋದ್ ಆ ಕಡೆ. ಈಗ್ ಚೆನ್ನಾಗದ ಒಂಥರ ವಾತಾವರ್ರಣ. ಆದ್ರೆ ಮಳೆ ಬೇರೆ ಇಲ್ಲೇನ ಒಂದು ಆರು ಗಂಟೆ ಯಾಕ ಮುಕ್ಕರಿತ್ತಪ್ಪ ಮಳೆ ಹೋಯಾಕ
ಹ ಹಾಕತ್ ಎದ್ರಕತ್
ಹ್ಮ್ ರೈತರು ಬಾಳ ಏನ್ ಮಾಡ್ದ್ ಹಿಂಗೆ ಏನಾರೋ. ಮಾಡಕ್ಕ ಜ್ವಾಳ್ಯಸುರಿ ಹ
ನೀರು ಸಾಕಾಗಲ್ಲ ಏನ್ ಮಾಡದ.
ಹ ನಮ ನನ್ ಕೇಳ್ಬೇಕಪ್ಪ ನಮ್ದ ನಮ್ದಕಿ ನಿಮ್ದಾಗ ಅಷ್ಟ ಇರ ಓಡ್ತಾ. ನಮ್ದು ಒಂದ್ ಶವಾಲ್ಪಿಯ ಒಂದ್ ಸಿಲ್ಗ. ಹ ಹಾಕಿದೀವಿ ಆಮೇಲೆ ಟಮಾಟ ಹಾಕಿದೀನಿ ಈಗ ಈಗ ಕೂಡ ದಾರ ಕುಟಕ ಕಾಳ ಜಾಸ್ತಿ ಈಗ್ಲೂ ಅದಾ ಈಗ್ಲ ಏನಿಲ್ಲ ಇಪ್ಪ ಮೂವತ್ಎರ್ಡ್ ರೂಪಾಯದ.
ಹಾ
ಹ ಕಾಪಾಡ್ಕಬೇಕಾದ್ರ ಯಾವಾಗ
ಕಾಪಾಡ್ಕಬೇಕು ಏನ್ ಮಾಡೋದು ಆಳುಮಳು ಈ ವಾತಾವರಣ ಮೂವತ್ತು ವಾತಾವರಣ ಚೆಂದಲ್ ಇದು. ಹೂ ಅಂತ ರೋಗ ತಂದ್ ಬಿಡುತ್ತಾ ಅದ್ರಿಂದ ಅ ಕಷ್ಟಾ
ಹ್ಮ್
ಏನ್ ಮಾಡಕಲ್ಲ ಇನ್ನೇನ್ ಮಾಡಕ ತಗಡೆ ಹ ಇನ್ನನ ತ ಜೀ ಆದು ಕಾಲೇಜ್ಗ ನಾಲ್ಕಕ್ ಗಂಟೆಗೆ ಬರೋದು ಇದ್ರ ಕೆಲ್ಸ ಮಾಡೋದು ಇನ್ನೇನ್ ಮಾಡಕದಿನ
ಅಷ್ಟ ಅಟ್ೋಫೋನ್ ಕಖರೆಸಫೋನ್ೋ ಕುತ್ಕಾಮ
ಹ ಎಷ್ಟು ಇನ್ಯ ಅಂತಕನು ಇದೇ ತ ಟೈ್ಾಸ್ ಮಾಡಕ ಇನ್ಯಾ ಇದ ಹ್ಮ್ ನಾನೇನು ಓದ್ಬೇಕು ಕೆಲ್ಸ ತಗೋಬೇಕು
ಕೆಲ್ಸ ಸಿಕ್ಕಲ್ಡು ಗೌರ್ಮೆಂಟ್ ಕೆಲ್ಸ ಎಲ್ಲೂ ಸಿಕ್ಕಲ್ಲ ನಮ್ಗ
ಹ್ಮ್ ಗೌರ್ಮೆಂಟ್ ಕತ್ತ ಬಿಡಕ ಒ ಲಂಚ್ ಹೊಡಿಬೇಕುಕ್ ಅಲ್ಗ ಅದ್ರಿಂದ ಅಡಿ ಆಗಲ್ಲ
ಹ್ಮ್ ಏನೋ ಒಂದ್ ಇಪ್ಪತ್ ಮೂವತ್ ಸಾವಿರ ಹೆಂಗೆ ಪ್ರೈವೇಟ್ ಕಂಪನಿ ಸೇರ್ಕ ಮಾಡ್ಬೇಕಕ್ಷ್ಟ
ಹಾ ಅಷ್ಟೇ ಕೂಡ ಇನ್ನೇಏನ್ ಮಾಡಾಕದನು ಜೀವನ ಉಳಳ್ಬೇಕಂದ್ರೆಓದ್ ತಗ್ದಂದ ಕೆಲಸ ತಗೋಬಬೇಕು ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೋಬೇಕು ಯ್ ಅಯ್ ಕಷ್ಟ ಆಯ್ತ ಕಡೆ ಇನ್ನೇಏನ್ ಮಾಡ ಕ್ದ
ಮುಂದೆಕ್ಕೆ ಹಿಮಸ ಒಟ್ಲಿ ಹ್ಮ್್ಮ